ಹಲೋ ನಮಸ್ಕಾರ ಹ ನೀವ ಎಲ್ಲಿರೋದು
ನಾವು ಬೆಂಗಳೂರಲ್ಲಿ ಇರೋದು ನೀವು
ಹಾ ಹ ಹ ಮತ್ತೆ ಏನ್ ಮಾಡ್
ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು
ಹಲೋ ಕ ಕೇಳಸ್ತಾ ಇದಯಾ ಸ ಮಾಡ ಹ ನೀವ್ ಏನ್ ಮಾಡ್ತಿರೋದು
ನಾವು ಬೆಂಗಳೂರಲ್ಲಿ ಫಸ್ಟ್ ಇಯರ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಿರೋದು ನೀವು
ಸೆಕೆಂಡ್ ಇಯರ್ ಇಂಜಿನಿಯರ್ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ
ಹೌದಾ
ಹಾ ಹ ಊಟ ಮಾಡ್ದೆ ನೀ ಊಟ ಮಾಡಿ ದ್ರ
ಟ ಮಾಡಿದ್ದನೆ
ಅಯ್ಯಏನ್ ಊಟಕ್ಕೆ
ಊಟಕ್ಕೆ ಚಪಾತಿ ಮತ್ತೆ ಹ ಆಲೂ ಕಡೆ
ಹಾ ಆ ಮತ್ತೇನು ಹ
ನೀವು ಏನ್ ಮಾಡಿದಿರ ಊಟ
ಕೋಳಿಸಾರು
ಹೌದಾ ಹೌದಾ ನಿಮ್ಗೆ ನಾನ್ ವೆಜ್ ಇಷ್ಟಾನ
ಹ ನನ್ಗೆ ನಾನ್ ವೆಜ್ ಇಷ್ಟ
ಹೌದಾ ಹ್ಮ್ ನಮಗೂ ಇಷ್ಟ ನೆಟಿವ್ ಪ್ಲಸ್
ನಮ್ದು ಉಡುಪಿ
ಉಪಿನ
ಹಾ ಹ ಮೀನುಗಳು ತುಂಬಾ ತಿಂತೀವಿ ನಿಮ್ ಮೀನುಗಳು ಎ ಚನ
ಹ್ಮ್ ನಮ್ಗೆ ಮೀನುಗಳು ಅಂದೆ ಇಷ್ಟ
ಹಾ ಮತ್ತೆ ನಮ ಇನ್ನು ಎರ್ಮಮ್ಮ ಎಕ್ಸಾಮ್ ಎರಡು ಮೂರು ದಿನಾಂತರ
ಹೌದಾ
ಹಾ ನಿಮ್ಗೆ ಎಕ್ಸಾಮ್ ಆಯ್ತಾ
ನಮಿದೀರ ಎಕ್ಸಾಮ್ ಸಿ ಇವಾಗ
ಎಕ್ಸಾಮ್ ಈಗ ಸಿದ್ಧವಾಗ್ತಿದ್ದೀರಿ
ಸಿದ್ಧವಾಗ್ತಿದರಾ
ಹಾ
ಹೋದಿದ್ದೀರಾ ಎಲ್ಲ ಆಯ್ತು
ಇಲ್ಲ ಇನ್ನು ಓದ್ತಾ ಇದ್ದೀನಿ
ಹೌದಾ
ಹ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ತುಂಬಾ ಕಷ್ಟ ಅಥವಾ ಈಸಿ ಇಷ್ಟ ಯಾವ್ದದು
ನಮ್ಗೆ ಮ್ಯಾಥಸ್ ಸಬ್ಜೆಕ್ಟ್ ಇಷ್ಟಾ
ಹ ಯಾವ್ದ್ ಕಷ್ಟ ಸಬ್ಜೆಕ್ಟ
ಕಷ್ಟವಾದ ಸಬ್ಜೆಕ್ಟಾ ಇಂಜಿನಿಯರಿಂಗ್ಲ್ಲಿ ಮ್ಯಾಥಸ್ ಬಿಟ್ಟು ಎಲ್ಲಾ ಕಷ್ಟ
ಮತ್ತೆ ನಿಮ್ಗೆ ಯಾವ ಕ್ರೀಡೆ ಇಷ್ಟ
ಕ್ರೀಡೆ ನಮ್ಗೆ ಕ್ರಿಕ್
ಹೌದಾ ನಮ್ಗೂ ಕ್ರಿಕೆಟ್ ಅಷ್ಟ ಕ್ರಿಕೆಟ್ ಒಂದೇ ನೋಡೋದು
ನೀವು ಅದು ಮ ಮಿಟ್ಟ ನಾವು ಯಾವವು ನೋಡಲ್ಲ ನ ಆಡಲ್ವಾ
ಆಡಿದ್ದೀವಿ ಎಲ್ಲೋ ಅಪರೂಪಕ್ ಆಡಿದ್ದೀವಿ ಅಷ್ಟೆ ಅದು ಇಷ್ಟ ಇಲ್ಲ ಅಷ್ಟೊಂದು ನಿಮ್ಗೆ ಇಷ್ಟನಾ
ಬ್ಯಾಡ್ಮಿಂಟನು ಆಡಿದೀನಿ ಕಾಲೇಜ್ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇವೆಂಟ್ ಅಲ್ಲಿ ಆಡಿದ್ದೀನಿ
ಮತ್ತೆ ನಿಮ ನಿಮ್ಗೆ ಕ್ರೀಡೆಯಲ್ಲಿ ಬಾಳ ಇಂಟ್ರೆಸ್ಟ್ ಇದೆಯಾ
ಹ್ಮ್ ಇ ಎಕ್ಸೆಪ್ಟ್ರಾ ರನ್ನಿಂಗ ಗೇಮ್ಸ್ ಅಲ್ಲಿ ಬಿಟ್ಟು
ಹಾ ಹೌದಾ
ಹ್ಮ ರನ್ನಿಂಗ್ಂದ್ರ ಈಗ ರನ್ನಿಂಗ್ ಬಂತು ರಿಲೆೇ ಬಂತು ಖೋಖೋ ಬಂತು
ಹಾ
ಲ್ಲ
ಹೌದಾ ಮತ್ತೆ ನೀವು ಯಾವ ಬ್ರಾಂಚ್ ತಗೊಂಡಿರೋದು ಇಂಜಿನಿಯರ್ ಅಲ್ಲಿ
ಇಂಜಿನಿಯರಿಂಗ್ ಅಲ್ಲಿ ನಾನು ಡೇಟಾ ಸೈನ್ಸ್ ಬ್ರಾಂಚ್ ಚಾಯ್ಸ್ ಮಾಡಿರೋದು ನೀವು
ನಾವು ಇನ್ಫಾರ್ಮೇಶನ್ ಸೈನ್ಸ್
ಇನ್ಫಾರ್ಮೇಶನ್ ಸೈನ್ಸ ನೀವು
ಹಾ ಹೌದು
ಕರೆಕ್ಟ್ ಮಾಡ ರ ಎಲ್ಲ ಸೈನ್ಸ್ ಬಗ್ಗೆ
ಅದ್ರ ಬಗ್ಗೆ ಅಷ್ಟಂಗ ಗೊತ್ತಿಲ್ಲ ನಂಗೆ ಇನ್ನುೂ ಬೇಸಿಕ್ ಹಾ ಹೌದಾ ಹಲೋ ಕೇಳಿಸ್ತಾ ಇದ್ದೀಗ ಹಲೋ ನೀವು ನಂಗೆ ಇಂಜಿನಿಯರ್ ಬಗ್ಗೆ ಅ ಏನು ಕೇಳ್ಬೇಡಿ ನಂಗ ಅಷ್ಟನ್ ಗೊತ್ತಿಲ್ಲ
ಹೌದಾ
ಸರಿ ರ ನಿನ್ ಪ್ರವಾಸಗಳು ಏನಾದ್ರು ಮಾಡಿದ್ದೀರಾ
ಆಹ್
ಪ್ರವಾಸಗಳು
ಆ ಪ್ರವಾಸ ಗಳು ಅದೇ ಬಾಗಲಕೋಟೆ ನನ್ ಗೆಳತಿ ಮನೆ ಇತ್ತು
ಹೌದಾ
ಸುತ್ತಮುತ್ತ ಗೋಕಾಕ ಅಂಬೋಲಿ ಫಾಲ್ಸ್ ಅಲ್ಲಿಗೆಲ್ಲ ಹೋಗಿದ್ವಿ
ಹೌದ
ನೀವ್ ಹೋಗಿದ್ರಾ ಪ್ರವಾಸಕ್ಕೆ
ಹ್ಮ ನಾವು ಹೋಗಿದ್ವಿ ಬಾ ಹ್ಮ ನೀವು ಮುಂದೆ ಯಾವ ಪ್ರ ಯಾವ ಸ್ಥಳವನ್ನು
ಮುಂದೆ ಹ್ಮ ನಾನು ಹಓ ಈ ಕೇದಾರ್ನಾಥ್ ದೇವಸ್ಥಾನ ಎಲ್ಲ ಇದೆಯಲ್ಲ ಅದ್ ನೋಡ್ಬೇಕ ಕಂತ ಆಸ ಹಾ
ಹಾ ಒಳ್ಳೆ ಒಳ್ಳೆ ದ ಹ್ಮ ಒಳ್ಳೆದು
ಈಪ್ ನಿಮ್ಗೆ ಯಾವ್ದ ಹೋಗ್ಬೇಕು ಅನಕೊಂಡಿದ್ದೀರಾ
ಹ ನಾರ್ತ್ ಇಂಡಿಯಾದಲ್ಲಿ ಅದನು ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಸ್ ಹೋಗೋಕೆ
ಹಾ
ಹ್ಮ್ ಸದ್ಯ ನಾರ್ತ್ ಇಂಡಿಯತ್ತೆ ಸೌತ್ ಇಂಡಿಯಾದಲ್ಲಿ ಕೇರಳ ತಮಿಳ್ನಾಡು ಅಲ್ಲಿ ಊಟಿ ಪಾಂಡಿ
ಹೌದಾ ನೀವು ಈ ಈ ಕಡೆ ಉಡು ಪಿ ಕಡೆ ಎಲ್ಲ ಬಂದಿದ್ದೀರಾ
ಉಡುಪಿ ಕಡೆ ಬಂದಿಲ್ಲ ಬಟ್ ನಮ ಫ್ರೆಂಡ್ ಇದ್ದಾನೆ ಉಡುಪಿ
ಹಾ ಹಾ
ಹ ಅಲ್ಲಿ ಅವ ಅವರು ಬ್ರಾಮಿನ್ಸು ಯಾವದೋ ಗುಡಿಗೆ ಹ್ಮ ಪೂಜೆ ಮಾಡ್ತಿರ್ತಾರೆ ಅವ ಫ್ಯಾಮ್ಲಿ ಎಲ್ಲ ಫೇಮಸ್ ಅಂತನ ನನ್ಗೂ ನೆನಪಿಲ್ಲ ಹ್ಮ್ ನಿಮ್ ಉಡುಪಿಯಲ್ಲಿ ಅದ ಹ್ಮ್ ಕೃಷ್ಣದ ಗುಡಿ ಇದೆ ಅಲ್ವಾ
ಕೃಷ್ಣ ಮಾಡ ಠ
ಹೌದು ಫೇಮಸ್ ಗುಡಿ ಇದು
ಹ ಕೃಷ್ಣ ಮಠ ಉಡುಪಿಯಲ್ಲಿ ಹ ತುಂಬಾ ಫೇಮಸ್
ಇಲ್ಲ ನ ಬರೋದು
ಹ ಕುಂದಾಪುರ ಅಲ್ಲದು ಉಡುಪಿಯಲ್ಲಿ ಒಂದು ತಾಲೂಕು
ಹೌದಾ
ಹಾ
ಅದನ ಫೇಮಸ್ ತಾನ
ಹಾ. ಉನ್ನತಾ ಸಮುದ್ರಗಳಿವೆ ಹಲೋ ಬಿ ಹಲೋ. ಬೀಚ್ ಎಲ್ಲ ಇದೆ ಅ.
ಬೀಚ್ ಎಲ್ಲಾ.
ಹ ಕೋಡಿ ಬೀಚ್ ಅಂತ ಹೇಳಿ
ಓ ಹೌದಾ ಹ್ಮ ರೀಸೆಂಟ್ ಆಗ ಅಲ್ಲಿ ಇದು ಕೃಷ್ಣ ಮಠಕ್ಕೆ. ರಿಷಬ್.
ಹ ಹೌದು ಮತ್ತೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಅದೆಲ್ಲ ಅಲ್ಲೇ ಕುಂದಾಪುರದಲ್ಲೇ ಬರೋದು.
ಹೌದಾ ಅದೇನು ಅಂಡರ್ ಇದು ಗುಡ್ಡ ಬೆಟ್ಟದಲ್ಲಿ ತೆಳಾಗ್ಲಿಂದ ಹೋಗುತ್ತ.
ಹ ಅದಲ್ಲ ಅದು. ಆಹ ಬೇರೆ. ಅದು ಗಣಪತಿ ಶಿವನ ದೇವಸ್ಥಾನ ಅದು.
ಶಿವನ್ ಯಾವುದೋ ಗೊತ್ತಿಲ್ಲ ನಾನೊಂದು ನೋಡಿದ್ದೆ. ಇದ್ರ ಒಳಗೆ ಆ ರಿಷಬ್ ಶೆಟ್ಟಿ ಅವರು ಮತ್ತೆ. ಜೂನಿಯರ್ ಎನ್ ಟಿ ಆರ್ ಪ್ರಶಾಂತ್ ನೀಲ್ ಅವರು ಹೋಗಿದ್ರು.
ಹಾ ಅದು ಕುಂದಾಪುರದಲ್ಲಿ ಬರುದು ಉಡುಪಿ ಅಲ್ಲ.
ಹಾ ಕುಂದಾಪುರದಲ್ಲ ಓಕೆ ಓಕೆ. ಹ್ಮ್ ಮತ್ತೆ ನಿಮ್ ಅಡಿಗೆ ಮಾಡಕ್ ಬರ್ತ್ತಾ ನಿಮ್ಗೆ.
ನಮ್ಗೆ. ಅಡುಗೆ ಮಾಡೋಕೆ ಬರಲ್ಲ.
ಬರಲ್ಲ.
ಹ ನಿಮ್ ಬರತ್ತಾ.
ಹ್ಮ್ ಬರತ್ತೆ ನಮಗೆ ಬರುತ್ತೆ.
ಏನ್ ಮಾಡ್ತೀರ ಅಡುಗೆ.
ಅಡುಗೆ ಹ್ಮ್ ಊಟಕ್ಕೆೇ ಏನ್ಬೇಕು ಅದು ಮಾಡ್ತೀವಿ.
ಅಂದ್ರೆ ನಿಮ್ಗೆ ಯಾವು ಆದ್ರು ಇಷ್ಟವಾದ. ಡಿಶ್ ಯಾವುದ.
ಹ ಡಿಶ್. ಇಷ್ಟವಾದ ಡಿಶ್ ಅಂತ ಇಲ್ಲ ಡಿಶ್ ಟೈಪ್ ಅಲ್ಲಿ ಮಾಡೋದಂದ್ರೆ ಬಿರಿಯಾನಿ ಮಾಡೋದು ನಾರ್ಮಲ್ ರೆಗ್ಯುಲರ್ ಆಗಿ ಅಂದ್ರೆ-
ಹೌದಾ ಅದು ಬಿರಿಯಾನಿ ಹೇಗ್ ಮಾಡದು
ಬಿರಿಯಾನಿ ಬಿರಿಯಾನಿ ಹೇಗ್ ಮಾಡೊದಂದ್ರೆ ಹ್ಮ ಬರುತ್ತೆ
ಅದ ಹೇಗ್ ಅಂದ್ರೆ ಹೇಗ್ ರೆಸಿಪಿ ಅಂತ
ಚಿಕನ್ ಬೇಕು ಚಿಕನ್ ಬೇಕು ಹಾ ಈರುಳ್ಳಿ ನಾರ್ಮ ಮಲಾಗಿ ಮಸಾಲೆ ಚಿಕನ್ ಮಸಾಲೆ ಎಲ್ಲ ಬೇಕು ಹ್ಮ್ ಇನ್ನ ಪಾಕೆಟ್ ಮಸಾಲೆಕಿನ್ನ ಈಗ ಗ್ರೈಂಡ್ ಮಾಡಿರೋ ಮಸಾಲೆ ಒರ್ಜಿನಲ್ ಆಗಿರೋ ಮಸಾಲೆನ ಚೆಂದ ಆಗುತ್ತೆ ಹ್ಮ್ ಹ್ಮ ಮತ್ತೆ ಮೊಸರು ಬೇಕು
ಹಾ
ಮೊಸರು ಬಿ ಕಾಸ್ ಅದು ಬಹಳ ಇದು ಉರಿಯತ್ತೆ ಅಲ್ವಾ ಚಕ್ಕೆದು
ಹಾ
ಅದು ಕಡಿಮೆ ಮಾಡೋಕೆ ಮೊಸರು ಹಾಕ್ಬೇಕು
ಅಂದ್ರೆ ನಿಮ್ಗೆ ಈಗ ಹೈದ್ರಾಬಾದ್ ಬಿರಿಯಾನಿ ಅ
ಹಾ ದಮ್ ಬಿರಿಯಾನಿ ದಡ್ಡ ಹಾ ನಾನು ಕಲ್ತಿರೋದೇ ಹೈದ್ರಾಬಾದ್ ಅಲ್ಲಿ ನಾನು ಬಿರಿಯಾನಿ ಮಾಡೋದು
ಹ ಹೌದಾ ಹ ಮತ್ತೆ ಮತ್ತೇನ್ ಮಾಡ್ತೀರಾ ಅಂದ್ರೆ ಈಗ ವೆಜ್ಜಲ್ಲಿ ಏನ್ ಮಾಡ್ತೀರಾ
ವೆಜ್ ಅಲ್ಲಿ ಕರೀಸ್ ಮಾಡ್ತೀನಿ ವೆಜ್ ಅಲ್ಲಿ ಬೆಂಡೆಕಾಯಿ ಮತ್ತೆ ಆಲೂಗಡ್ಡೆ ಮತ್ತೆ ಇದು ಏನು ಹೀರೆಕಾಯಿ
ಹಾ ಹಾ
ಬದನೇಕಾಯಿ ಹಾಗಲಕಾಯಿ ಆತರ ಮಾಡ ಹಾಗಲಕಾಯಿ ಅಂದ್ರೆ ಫ್ರೈ ಡೀಪ್ ಫ್ರೈ ಮಾಡ್ತೀನಿ
ಹ ಹೌದಾ
ಹ್ಮ್
ಮತ್ತೆ
ನಿಮ್ಗೆ ಈ ವಾಹನ ಗಳಲ್ಲಿ ಯಾವ್ದು ಇಷ್ಟ
ವಾಹನಗಳಲ್ಲಿ ಹ್ಮ ಬಿ ಎಮ್ ಡಬ್ಲ್ಯೂ ಕಾರ್ ಇಷ್ಟ
ಹೌದಾ
ಹ್ಮ್
ಮುಂದೆ ಅದ್ ತಗೊಳ್ಬೇಕಂತ ಅನ್ಕೊಂಡಿದೀರಾ
ನೀ ತಗೋಬೇಕಂದ್ರೆ ಏನ ಫ್ಯೂಚರ್ ಅಲ್ಲಿ ನೋಡ್ಬೇಕ ಅದು ಬಜೆಟ್ ಫ್ರೆಂಡ್ಲಿ ಫ್ರೆಂಡ್ಲಿ ಆಗಿದ್ರೆ ತಗೋಬೋದಿತ್ತು ಬಜೆಟ್ ಅಷ್ಟೊಂದು ಬಜೆಟ್ ಇರಲ್ಲಲ್ಲ ನಮ್
ಹೌದಾ ಮತ್ತೆ ಈ ಫ್ಯೂಚರ್ ಅಲ್ಲಿ ಈಗ
ಸರಿ ಆಯ್ತು ನಾನನ್ ಆಮೇಲೆ ಕಾಲ್ ಮಾಡ್ತನಿ ನಿಮ್ಗೆ ಧನ್ಯವಾದಗಳು
ಅದೇದ ಅದೇ